ಆ ಹ ಕರಿ ಹತ್ರ ಗೊ ಅದ ಟವರ್ವೆಲ್ಲ ಇದತ ಅದಕ್ಕೆ
ಯ ಮಾಡ
ಇಲ್ಲಿ ಇಡ ಏನ ನಾವಲ್ಲ ತಗೋಟ್ಟಿ ಇನ ಬಾಳದ
ಹ ಬಾಳ
ಇಲ್ಲ ಎಲ್ಲ ಅಂತ ಹೇಬಡಕ್ಕ ಅ
ಇಲ್ಲಿ ನಿಂದು ತಪ್ಪು ಮಾಡಗಿಸಿ ಏನ್ ಮಾಡಕ್ ಆಗಲ್ಲ ಅಂದ್ರೆ ಏನ್ ಹೇಳಲೇನ್
ಅದೇ ತಪ್ಪು ನಂದ ಬಿಡು ಬಟ್ ಅದು ಅದ ಅದು ಟವರ್ ಸತಂಗ ಕಲಿಕಂಗಗೆ ಆತದೆ
ಜೋಲಿಬಡ ಪ ಪ ಎಲ್ಲರೊಂಡ
ಸ್ಟೋರಿ ಇನ್ಸ್ಟಾ ಇನ್ಸ್ಟಾಗ್ರಾಮ್ಗ
ಏನಾರು ಮಾಡಪ್ಪಯಪ್ಪ ಹೋಲಿ ಬಿಡ ಕಡೆ ಹ ಹ ಒಂದಿರ ನೆಟ್ಟಗ ಆಗಲ್ ನಿನ್ಗೆ ಸುಟ್ಟ ಆಯ್ತು
ಎಡ್ಡೆಲ್ಲ ಹೋದು
ಮನಾ ಅಡ್ಡ ಎಲ್ಲ ಹಓದ ಅಂತ ಎಷ್ಟ್ ಚಂದ ಹೇಳಳ್ತಿಪಾ
ಹ್ಮ್ ಮತ್ತ ಅಲ್ಲೇ ಅಮನ ಎರಡುದು
ಹ್ಮ್ ಇನ ಸೋತಾವನುಯ ಇಪ್ಪ ನಿಮ್ ಕೈಯಗನ ಯರಡಕ್ಕೆ ಫಸ್ಟ್ಗೆ ಯಾಡ್ ಅಂದ್ರೆನ ಓ್ತವ ಅಲ್ಲಿ
ಭೈ ಅಂಗ ಕವಾಡ ಎಲ್ಲ ಮಾಡ ಮ ಹೊ ಸಸಸ್
ಬತವತ
ಲ್ಲ ಇಲ್ಲ ಹಂಗ ಹಾಕಿ ಎಲ್ಲ ಮಾಡ ಮಾಡ ಸಸಸ್
ಹ ಹ್ಮ ಮಾಡತ್ತೆ ನಿಮ ಆಯ್ತ ಇನೋ ಬರೋದ ಇನ್ನೊ ಒಂದ ಇಪ್ಪತ್ ಕಾಲ್ ಬರ್ತವ ನೀನು ಬಂದು
ನ ನ ದೋಸ್ತರ
ನಿಮ್ ದೋಸ್ತರು ಕೊಟರು ನಿಮ್ ದೋಸ್ತ್ರ ಜೊತೆಗ್ ಮಾತಾಡ್ಲನ
ಹ ಅವನ್ ಕುಂತ ಮಾತಾಡ್ತನಿ
ನೀ ಮಾತಾಡ್ತಿ ನಾನ್ ನೋಡ್ದ ರಪ್ಪ ನಿಮ್ ದೋಸ್ತಂದ ಬಂತ ಯ ಮಳಿ ಇಲ್ಲಿ ಏನಿಲ್ಲ
ಮಳೆ ಅಲ್ಲ
ಹ್ಮ್ ಹ್ಮ್
ಮೆಯದ
ಯಾವ ಮಾಡಿಲ್ಲ ಏನಿಲ್ಲ
ನಮ್ ಕಡೆ ಮಾಡಾಗ್ಯದ ಮಳೆ ಬಂದಿಲ್ಲ ಬರ್ತರ್ವಕ್
ಅಲ್ಲಾ ನಿಮ್ ದೋಸ್ತಂದು ಬಂತು ನಂಬರ್ ಆಡ್ ಮಾಡಂತಿದ್ದೆ
ಬಂದಿಲ್ಲ ಅಂತನಾ ಅದ ಅಷ್ಟೇ ಪ್ರಫರ್ ಕಂಪ್ಯೂಟ ಆಗದ ಬಟ್ ಬಂದಿಲ್ಲ
ಅದ ರಿಫ್ರೆಶ್ ಮಾಡಣ ಟಾಸ್ಕ್ ತೋರ್ತದನ್ ನೋಡ
ಹೇಳಿ ವಿಶೇಶ್ ತಮಸ ಬಲಿ ಶಿವ ಸರಿಟ್ಟ ಬಾಮ
ಕಾಲೇಜ್ ಅಂತ ನಾಳೆ ಹೋಗಬೇಕು
ಹ್ಮ್ ನೋಳಿ ಹೋಗ್ಬೇಕು ಹ ನಿಮೇನುು ಕಾಲೇಜು ಆಸ್ಪತ್ ಏನು ಮರ ನಮ್ದೇನೆಲ್ಲ ನಿಮ್ದ ವಜ್ಜಿಗೆ ಟಂಗ
ನಾ ಏನ್ ಟೆನ್ಷನ್ ತಗೋಲ್ ನಿಂದಿ ಆದ ನಾ ಏನ್ ಮಾಡ್ಲಿ ಹ್ಮ
ಇಲ್ಲ ಬಂದಿಲ್ಲ ಪ್ರೊಫೈಲ್ ಅಷ್ಟೇ ಹಳ ಹ್ಮ ರಾಜ್ಯ ಊಟ ತನ ಎಂತ ಹೇಳದೆ ಅಕ್ಕೆಂತ ಹೇಳ್ತಾರವು ಅ
ಮತ್ತೆನ್ ನಡೆಸ್ರ ಸರ್
ೃತಿಕಾಗ ಮತ್ಾಗ ಕಡೆ ನಿನ್ನೆದು ಕುಡಿದವಲ್ಲ ಬೊನ್ನಿ
ಹ್ಮ್ ಹ್ಮ್
ಅದು ವಿಡಿ ಮಾಡಿದ್ರೆ ಅದ ಎಡಿಟ್ ಮಾಡಿ ಇದು ಮಾಡಿದ್ದೆ ಸ್ಟೋರಿ ಸ್ಟೋರಿ ಇಟ್ಟಿದೆ ಅದಕ್ಕೆ ಅದಾಯ ಕೊಟ್ಟೆ ಅದಕ್ಕಿನ್ನು ಇದನಪ್ಪ ಅಂತ ನಾಚ್ಿಕೊಂಡೆ
ಹೌದು ನೀ ದೊಡ್ಡ ಸಾಧನೆ ಮಾಡಿದೀರಿ ಹಾ
ಆಗ್ಾನ ಭೋಗಗನಪ್ಪ ಅಂತ
ಹ್ಮ ಹಾ ಲಾ
ಸುಮ್ಮ ಅೆ ರೋಪ ಸುಮ್ಮ ಅ ಇ ಮನೆ ನಸ
ಹ್ಮ್
ಸುಮ್ಮನೆ ನ ಸ್ವಲ್ಪ ಫನಿ ಮೀಮ್ಸ್ ಹಾಕಿದೆ ಅದದುಾಕಿ ಸ್ವಲ್ಪ ರೋಸ್ಟ್ ಮಾಡಿ ಮಾಡೇಿ ಬ ನಿನ್ಮಸ್ು ಲೋಪ ನಾವ ನೀ ಎಲ್ಲಾ ಫೋಟೋ ಎಡಿಟ್ ಮಾಡತ ಮ್ಮಟ್ ಎಲ್ಲ ಮಾಡತೇನೆನು
ನನ ಮಾಡಕ್ ಬಂದರು ನಾವ
ನೀವು ನೀವು ಲೆವಲ್ಗಿರ್ ನೀವು
ಎಂತ ಎಂತ ಒ್ಯ ಪಡ ಚೆಕ್ಕಿ ಚೆಕ್ಕೆ ಹೋಗಿ ಮಾಡಂತ
ನಾವ ಎಲ್ಲಿ ಅಂತ ಏನ್ ಮಾಡ್ತೇವಿ ಒಳ
ಲೆವೆಲಿಗೆ ನಿಮ್ ಲೆವೆಲ್ಗೆ ಬರಕ್ ಆಗಲ್ಲ ನ ಹಂಗೀರ್ ನೀವು
ಹ ಹ
ಪೂರ ಹೈ ಲೆವೆಲ್ ಮಂದಿರ ನೀವು
ನಲ್ಲಪ್ಪ
ಹಾ
ಆ ಇಲ್ಲ ಒ ಎಲ್ಲ ಅನಲ್ಲ
ಪೂರಾ ಹೈ ಲೆವೆಲ್ ಪೂರಾ ಹಂಗಿಂಗ ಎಲ್ಲ ದೊಡ್ ಲೆಕ್ಕದ
ಹ ಹ
ಹ ಹ ಮಾಂತೆಲ್ಲ ನಗತ್ತಲ್ಲ
ಇಲ್ಲೋ ಯಪ್ಪಾ ನಿಮಸ್ಸ್ಟ್ ಇಲ್ಲ
ನಮ್ಮಷ್ಟೆಲ್ಲ ನಮಕಿನ ಹೆಚ್ಚ ಇದು ಮಾರೆ
ಮಟ್ಲು ಕೊನ್ನ
ನೀಏನ್ ನೋಡಿದ್ರೆ ನಮ್ಮ ಅಷ್ಟ ಇಲ್ಲ ಅಂತ ಹೇಳೈ್ತ
ಹ್ಮ
ಮತ್ತ ಯಾವಾಗ ಊರ್ ಕಡೆಗೆ ಪಯಾಣ
ಅತ್ತನ್ ಸೈಕಿನಿ ಒಂದ್ ತಿಂಗ್ಳ ಆಗ್ಯದ ಏನು ಅಚ್ಚಿನಿ ಫೋನು ನಾನ್ ತಗೊಂತನ ಕೊಟ್ಟವ್ರ
ಹ್ಮ
ಅದು ಮತ್ತ ಯಾವ ಬ ಅಂತ ನಿ ಬರ್ಬೇಕು
ಎಷ್ಟ ಕೊಟ್ಟಿಲ್ ರೊಕ್ಕ
ನಾಗಪೂರಿ
ಹ್ಮ್ ಹ್ಮ್ ಒಂದನ ಕೊಡುವಕ್ಕ
ಮಪರಿ ಎಡು ಸೇರಿ ಟೂ ವೀಲರ್ ಫೋರ್ ವೀಲರ್
ಅದೇ ಆಡು ಸೇರೆ ಮತ್ತ ನಂದನ್ ಕೊಡಕ್ ರೊಕ್ಕ ಇಲ್ಲ ರೊ
ಪುಣಮತ್ ಬೇಕ
ಹ
ಒಡಮದ ಅಂದೇ ಬೇಕಾತ ಬಂದ ಎಲ್ಲಿಗ ಓದೋತಾಗ
ಅದಕ್ಕೆ ಸಾಲ ಕೂಡ ರೊಕ್ಕಿಲ್ಲ
ಗಳಸಿದ್ರಾಗ ಗಳಸ್ಮ
ಯಾರು ಮಾರಯ್ಯ ಇದು
ಇದ ಳಿಸಿ ಕೊಟ್ಬಿಡು ಮತ್ತೇನ್ ಮಾಡತಿವಿ
ಹ ಗಳ ಆತದ್ರ ಗಳಗ್ ಸಿ
ಮತ್ತೆ ಅ ಕಂಟಿನ್ಯೂ ಮಾಡಲ್ಲ ಮುಂದೆಲ್ಲ ಇನ ಮಾಡತಾವೇಟ್ ಮಾಡದಪ್ಪ
ಹ್ಮ್ ಕನ್ನಡ ಓದದ ಅದಲ್ಲಿಓ ವೀರ್ಲ ಬಿಡು ಅದೇ ಅಕಿ ಈಗ ಅದು ಹಂಗ ಬರಲ್ಲ ಅದೇ ಅಕ್ಕಿ ಬಿಡು
ಹ್ಮ್ ಹ್ಮ್ಮ ಎಲ್ಲಿ ಒಲ್ದಾಗಿದ್ದರ
ಹೊಲಗ್ ಬನ್ಯ ಮಾಡಕ್ ಏನಾದ್ ಕೆಲ್ಸ ಸುಂಬ್ ಬರದ ಗಿಡಕ್ ಕೂಡದು
ಒಲಕಾಯಕ್ಕೆ
ಮತ್ತತ್ ಅದ ಬಿಟ್ರೆ ಏನ ಯಾವ್ರ ದನ ಒಕ್ಕೊಂಡು ಅಂದ್ರ ಆಯ್ತು ಹತ್ತ ಮೈಕ ಅಂತ ಕ ಕೊಡ್ಲಾ ಕ ಇಲ್ ಮಾತಾಡ್ಕ ಅಂತ ಹ ಎತ್ನ ಇಲ್ಲ ಬಗ್ಲಗ ನೋಡು ವಡ್ಕೊ ಬಂದು ಕಟ್ಟಿ ಸುಮ್ನೆ ಕತಲಿ ಹೋಯಿತು ನಮ್ಮ್ ಅವರ್ ಬಂದರ್ ಸದ ತಗಕ್ಕ
ಬಂತು ಎತ್ತಲಾಕ್ಕ
ಮತ್ತ ಏನ್ ಮಾಡೋದು ಕೈಯಾಡ್ಸ ಅಂತ ಕೂಡದು ಮಾಡಕ್ ಏನ್ ಕೆಲ್ಸ ಇಲ್ಲಲ್
ಹ್ಮ್
ಸುಮಕ ಎರಡ್ ಸ ಮಳಿ ಬಂದ್ರ ಚಲೋ ಆತ ಹತದ ಇಲ್ಲಂದ ಆಯ್ತದೆ
ಹ್ಮ ಹ್ಮ ಮಳಿ ಬರ್ತವೆ ಈ ಈ ತಿಂಗಳ ಮುಂದ ತಿ ಬರುತ ಜುಲೈಗ ಬರ್ತ
ತಿಂಗಳು ಬ್ಯಾಡು ಮರ ವಾರದಾಗ ಬರ್ಬೇಕ ಈ ತಿಂಗಳು ಮುಂದಿನ ತಿಂಗಳು ತಗೊಂಡು ಏನ್ ಮಾಡುತ್ತೆ
ಅ ಈ ತಿಂಗಂಳ ಮುಗಿತತದ ಎರಡಂದಾಗನ್ ತಿಂಗಂಳ ಬರ್ಸ್ತತೀನಿ
ಹ್ಮ್ ನಿಂಬಿಯ ಆಳ ನೀರ್ ಇರ್ತಾವ ಕಟ್ತಿರಿ ಚಲೋ ದೊಡ್ಡಾಳಕ್
ಅಳಕ್ಕ ನೀವ್ ಬರ್ಬೇಕಲ್ಲ ನೀರ್ ಇದ್ರೆ ಅವವತ್ತ ಕಟ್ಟಕ್ ಬರತ
ನೀರ್ ಇರ್ತ ಒಳ್ಕ್ ನೀರ್ ಇರ್ಲಾನ ಅಂತ
ಅದು ನೀರ್ ಬಿಡದಾಗನ ಇರಲಿ ಒಟ್ಟ ಮಣ್ಣು ಒಂದ್ ಅಡಿ ಅಂತ ಒಂದ ಅಡಿ ಕೂತ್ಬಟ್ಟ ಕಡೆ ಇ ಕಡೆ ಏನಲ್ಲ ಬರ ಕಲ್ಲ ಕಲ್ಲ ಜಯತಿತಾನೋಲ್ದಾಗ
ಹ್ಮ್ ಹ್ಮ್
ಬೇರೆ ಇಸ್ತರ ಇಕ್ಕಡೆ ಮಣ್ಣೆ ಇಕ್ಕಡೆ ತಕ್ಕವ ಕುಂತ ಪುಡತ ಅಡೆ ಪೈಪ್ ಪೈಪ್ದು ಮಾಡ್ತೀವಲ್ಲ ಹರಿ ನೀರು ಅಂದ್ರೆ ಹಂಗಗೆ ಹೋಗ್ ಬಿಿಡ್ತ ಅರ
ಮಳೆ ಬಂದ್ರೆ ಪಾಡ ಮತ್ತ
ಹ್ಮ್ ಮಗ ಬಂದ್ರೆ ಪಾಡನ್ಕ್ಕ
ಹ ಮತ್ ಮುಂದಿನ ವರ್ಷ ಮತ್ ಮತ್ ಮಾಡಣ ಆ ಕಡೆ ಈ ಕಡೆ ಆಾಕ ಆ ಕಡೆ ಈ ಕಡೆ ಆಾಕ
ಹ್ಮ್ ಸ್ಪ್ರಿಂಕ್ಲರ್ ಅವ ಎಲ್ಲ ಬಟ್ ಮೆ ನಮ್ಮ ಮೋಟ್ರ ಜಿಗ್ಗ ಅದ ಅದು ಬಾಳ ಇದು ಏಳರು ಹೆಚ ಪಿ ದ ಅದ
ಹ್ಮ
ಅದ ಸ್ಪೀಕರ್ ಬೇಕಾದ್ರೆ ಐದು ಹೆಚ್ ಬಿ ಬೇಕು ಮೋಟರ್ ಅದ ಪ್ರೆಷರ್ ಏನಾಗಬಿಡುತ್ತ ಪ ಒ ಒಬ್ಬ ಅದೆ ಇಲ್ಲಿ ತಲ್ಲ ಅದಕ್ಕೆ ಹೊಸದಲ್ಲ ಅಷ್ಟು ಬಿತ್ನರು
ಹ್ಮ ಹ್ಮ್
ಹ ಕಸಂದ ಮಡ್ತ
ಹೌದು ಜಾಸ್ತಿ ಇದಕಂಡ್ರನು ಬರ್ ಬರ್ಲನು ಜಾಸ್ತಿ ಗುಬ್ಬಿಗಳು ಹಯ್ಕೊಂಡ್ರನು ಬರ್ಲಾನ
ಪ್ರೆಷರ್ ಇದಾಗಲ್ಲ ಅದಕ್ಕೆ ಪ್ರೆಷರ್ ಕಂಟ್ರೋಲ್ ಆಗ್ಕಲ್ಲ
ಹ್ಮ್ ಅಲ್ಲ ಪ್ರೆಷರ್ ಬಂದಂಗ ದೊಡ್ಡ ಗುಬ್ ಬಿದ್ದು ಅಂದ್ರೆ ಹಂಗೆ ನೀರು ಹೊಡಿತೇವ ಅಂತಾರ ಅಲ್ ದಬಾಸಿ
ಗುಬ್ಬಿ ಎಲಕ್ಕೇನ್ ಅಷ್ಟ ಎರಡ್ ಲೈನ್ ಬರ್ತ ಪೇಪ ಎರಡ್ ಲೈನ್
ಹ್ಮ್
ಏನಂದ್ರೆ ಆರಳ ಆರ ಗಗ್ ಗುಬ್ಬಿ ಆಗ್ತವಿ
ಹ್ಮ್ ಹ್ಮ್
ಇ ಗುಬ್ಬ ಆಗ್ತದೆ ಅದ ಗುಬ್ಬ ಅಂದ್ರೆತ್ತ ಪ್ರೆಷರ್ ಅಷ್ಟು ಸಾಲ ಇನ್ನ ಜಿ ಬೀಳುತ್ತೆ ಪ್ರೆಷರ್
ಯಾರವರು ಸಣ್ಣ ಇದ್ದು ಅಂದರು ಮೋಟ್ರ ನ ನೋಡಕ್ ಸುಮ್ಮ್ ಒಂದ ಎರಡ್ ಲೆಕ್ಕಕ್ ಎರಡ್ ದಿನದ್ ಲೆಕ್ಕ
ಎಲ್ಲಿ ಮತ್ತೆ ಕಿತ್ತಿ ಅದ ಮ ಮ
ಅದನ್ನ ರಿರಣ್ಯ ಬಿಡು ಒಂದ್ಸತಿ ಒಟ್ಟೊಮ್ಮೆಗ ಇಟ್ಟಂಗಗೆ
ಅದು ಜಿಗ್ ಬಜ್ ಇರ್ತದಣ ಒಂದ್ ಕ್ವಿಂಟಲ್ ಮ್ಯಾಗ ಇರ್ತ
ಹ್ಮ್
ಅದ್ ನಮ್ ಮೋಟಾರ್ ಕೆಟ್ಟದ ಮಾಡ್ಸ್ಕದ್ರೆ ದೊಡ್ಡ ಇರನ ಅ ಅಲ್ಲಿ ಹೊಲ್ದಾರ ಅಂತ ಕತ ಬಂದು ಆಟಕ್ಕಾಕಿ
ಹ್ಮ್
ಇಬ್ರು ಇಬ್ರ ಮರ್ಬೇಕದ್ ಗೆತ್ತಕ್
ಹ್ಮ್ ಹ್ಮ್
ವ್ಯಕ್ತಿ ಕಡೆ ಬಂಡೆ ಇಟ್ಕೊಂಡ ಕಟ್ತಂದ ದೊಡ್ಡಗರಣ
ಹ ಇವರನ್ ಇರ್ತ ಮಾಡ್ಬೇಕ
ಒಂದು ಇತ್ತುಪ್ಪ ಎರಡುಚ್ಪವ ಮೂವರುಚ್ಪ ಮೋಟರ್ ಇತ್ತು ಆ ಮೊದಲ್ ಇದ್ ಮಾಡ್ತವಲ್ಲವು ಮೆಣಸಕಾಯಿ ಬೆಂಡೆಕಾಯಿ ಮಾಡ್ತವಲ್ಲ ಅವಾಗಿತ್ತು ಅದು ಕೊಟ್ರ ಮತ್ತ ಅದ ನೀರ ಸ್ವಲ್ಪ ಇಗತ್ತೆ ತ್ತ ಹಂಗಗೆರುತ್ತೆ
ಹ್ಮ್ ಹ್ಮ್
ಇದು ಒಂದೇದ ಏುವರೆಷಕ್ಕ
ಯಾಕ್ ಕೊಡಕ್ ಹೋಗಿದ್ರ ಆಯ್ತುಂತ
ಹಾ
ಕೊಡಕ ಯಾಕೋ ಇರ್ ಕೆಲ್ಸವಂದ್ರೆನು ಈಟ್ ಇಟ್ಕೊ ಬರ್ತೈತಿ
ಕೆಲ್ಸ ಕೆಲ್ಸದ ಇಂಜಿನ್ ಕೆಲ್ಸ ಏನ ಇದಿಲ್ಲಾ ಬಟ್ ಅದು ನೀ ನೀರ್ ತಗತಿಲ್ಲ ಅದ ನೀರ್ ನೀರೇ ಬರ್ತಿಲ್ಲ ಫುಟ್ಬಾಲ್ ಬೈ ಬ ಸಪ್ಪ ಇದಾಗಿತ್ತೆ
ಹ್ಮ್ ಮತ್ತ ಇಲ್ಲಿ ಮೂರ್ನಾಾಕು ಸಾವಿರ ಬಡ ಅಂತಂತ ಕೊಟ್ರೆ ಹ್ಮ್ ಹ್ಮ
ಇದು ಇ ಸ್ಡ ಸ್ಪ್ರಿಂಕ್ಲರ್ ಬಟ್ ಅಲ್ಲೇ ಸೆನ್ತಲ್ಲ ನಮ್ ಹೊಲ್ ತಡೆಗತಲ್ಲ
ಹ್ಮ್
ರಿಸಲ್ಟ್ ಚಿಗ್ಗಿ ಇರ್ತಲ್ಲ ಅದಕ್ಕೆ ಉಪ್ಪು ಇಡೀತಾವ್ ಇನ್ನ ಒಂದ ಐನೊದ್ ಮೀಟರ್ ಹಂಗಿದ್ರ ಆರಾಮ್ ನಡೀತ್ ನೋಡುಾಗಿ ನಮ್ ಮೋಟರ್
ಹಾ ಹಾ ಅಲ್ಲಿಿದ್ದ ಅಲ್ಲೇ ಪ್ರೆಷರ್ ಬರುತ್ತಲ್ಲ
ಪ ಪ್ರಜಾರ ಜೈಗ ಪಡ್ತಾೇಕ ಪಡ್ತ ನಸರ ಟ್ರೈ ಮಾಡಿದೇವಿ ಹಾಕಿ
ಹ್ಮ್
ಸರ್ ಚೆನ್ನಾ ಮಾಡಿದೀವಿ ಅದು ಇದಾಗ ಇಲ್ಲೆಲ್ಲ ಹ ಕಂಟ್ರೋಲ್ಲ್ಲ ಎಲ್ಲ ಅದಕ್ಕೆ ಸುಮ್ಮನೆ ಬೇಡ ಬೇಡ ಅಂತ ಬಿಟ್ಟ
ಆತಾಯತು ಕಲ್ಲಿದ್ದಾಗ ಸೊಪ್ಪಿ ಕಡುವ ಬತ ಕೆಲ್ಸ ಹೆಂಗೆ ಸುಮ್
ಹ್ಮ ಹ್ಮ್
ಹೇಳ
ಹಾ